ಹಲೋ.
ಹಲೋ.
ಹಲೋ.
ಹಲೋ ಹ ಹಾಯನಿ. ಹ ಕೇಳ್ಸ್ತತ್ ಹೇಳಮಿ. ಹಾ ನಾವ್ ಆರಾಮ್ ನೀ ಆರಾಮದೀರಾ ಹಾ ಅಮಿ ಆರಾಮದಿವ್.
ಹಾ ಅಕ್ಕ ಆರಾಮದೀವ್
ಹ ಊಟ ಆಯ್ತಾ.
ಊಟ ಮಾಡ್ತದಿನ್ ನೋಡ್ರಪ.
ಹ್ಮ್. ನಮ್ದ ಇ ನೀ ಮಾಡ್ಬೇಕಿವಾಗ.
ಹಾದಾಕ್ಕ ಹಾ ಅಕ್ಕ.
ಸುಮ್ನೆ ಕುತ್ಕೊಂಡಿದ್ದೆ ಯೋಚ್ನೆ ಮಾಡ್ಕೊಂತ.
ಹಾ ಏನ್ ಯೋಚ್ನೆ ಮಾಡ್ಕೊಂತಿದ್ರಕ್ಕ.
ಹ ಹ್ಮ ಮಕ್ಳುದ್ ಬಗ್ಗೆ ನೆೇ ಯೋಚ್ನೆ ಮಾಡ್ಕೊಂ ಅ ಓದದ್ರು ಬಗ್ಗೆ ಯೋಚ್ನೆ ಮಾಡ್ಕೊಂತ ಕೂತ್ಕೊಂಡಿದ್ದಮ್ಮಿ.
ಹಾ ಹಾ ಇವಾಗ್ ಓದದ್ ತುಂಬ ಮುಖ್ಯ ಬಿಡಕ.
ಹೌದು. ಹಾ ಈಗ ಎಷ್ಟೋ ಓದಿದ್ರು ಕಡ್ಮೆ ಇವಾಗಿನ್. . . ಏನ್ ಓಸ್ಬೇಕು ಏನಿಲ್ಲೋ ಅದೇ ಗೊತ್ತಾಗ್ತಿಲ್ಲ ಮೊನ್ನೆ ನಾವು ಟಿವಿಯಲ್ಲಿ ನೋಡಿದ್ವಿ. ಸಡನಗಿ ಸ್ವಲ್ಪ ಒಂದ್ ವಯಸ್ ಬರೊಷ್ಟೊತ್ತಿಗೆ ಹುಡುಗ್ರಿಗೆ. ಮದ್ವೆ ಮಾಡ್ಬಿಟ್ರು ಅದ್ರ ನುಡಿ ತುಂಬಾ ಬೇಜಾರ್ ಆಯ್ತಾ ನಮ್ಗು.
ಹ್ಮ್.
ಏನು ಇಷ್ಟು ಜಲ್ದಿ ಮದ್ವೆ ಏನು ಅವ್ರ ಮನೆಯಲ್ಲಿ. ಹಾಂ ಮ್
ಹಾ ಅಕ್ಕಾ ಅವ್ರ ಅವ್ರ ಮನೇಲ ಏನಾಯ್ತಕ್ಕ.
ಅವ್ರ ಮನೇಲಿ ಓದ್ಸಕ್ಕೆ. ಇಲ್ಲ ಮದ್ವೆ ಮದವೆ ಅಂತ ಹೇಳಿ ಮದ್ವೆ ಮಾಡ್ಸಿ ಇತರ ಮಾಡ್ಬಾರದು ತಾ ಅವ್ಳಿಗೆ ಈಗ ಅವ್ರ ಮನೆಯಲ್ಲಿ ಸ್ವಲ್ಪ್ ಇಲ್ಲ ಅವ್ರು ಸ್ವಲ್ಪ ಹಳೆ ಕಲ್ತಾರ ಅಂತಾರ ಆತರ.